ಹಲೋ
ಹಲೋ
ಹಾ ಅಣ್ಣ
ಕೇಳೋಸ್ತಿದಿಯ
ಹ ಅಣ್ಣ ಕೇಳುತ್ತೆ
ಹ
ಹಲೋ
ಕೇಳತಣ್ಣ
ಹಾ ಕೇಳ್ತದೆ ಕೇಳ್ತದೆ
ಆ ಅಣ್ಣ ಏನ್ ಮಾಡಕತಿರಿ
ಸುಮ್ನೆ ಬಂದಿದ್ದೀಪ್ಪಾ ಮತ್ತೆ ನಿಮ್ದ ಏನ್ ಸಮಾಚಾರ ನೀವ ಹೇಳ್ಬೇಕು
ನಾನು ಫಿಲಮ್ ನೋಡ್ತಿದೆ
ಯಾವ ಯಾವ ಫಿಲಂ
ಆ ಅಣ್ಣ
ಯಾವ ಫಿಲಂ
ಅದು ಯಾವುದು ಒಂದು ಹಿಂಡಿ ಫಿಲಂ ಇತಣ್ಣ
ಹೌದಾ ಹಿಂದೆ ನೋಡ್ತೇರಾ ನೀವು
ಹಾ ಹಿಂದಿ ಸ್ವಲ್ಪ ಕನ್ನಡದ ಡಬ್ ಇತ್ತಲ್ಲಾ
ಹಾ ಹಾ
ಹ್ಮ್ ಅದೇ ನೋಡ್ತಾ ಇದ್ದೆ
ನಾವು ಕನ್ನಡ ಮೂವಿ ನೋಡಕಬೋದ್ರೆ ಮಸ್ತ್ ಆಗತ್ತೆ ಅದ್ರಲ್ಲಿ ನೀವು ಹಿಂದೆನು ಹಿಂದಿನವೆ ಎಲ್ಲ ಳ್ ಡಬ್ಬಿಂಗ್ ನೋಡ ನೋಡಿದ್ರಿ
ಹಾ
ರೀಸೆಂಟ್ ಆಗ ಬಂದಿರಾವ ಯಾವಾದದ್ರು ನೋಡಿದೀರಾ ರೀಸೆಂಟ್ ಆಗಿ ಬಂದರವು.
ಹ ಯಾವ್ದ ನೋಡ್ದೇಣ್ಣ ಹೆಸರು ನೇಪಲ್ಲ ನನ್ವತ್ತಂದು
ಮೂವಿ ನೋಡಿದ್ರ ಮತ್ತೆ ಮೂವಿ ಹೆಸರು ನೆನಪಿಲ್ಲ ಅಂದ್ರೆ ಏನ್ ಮಾಡ್ಬೇಕು
ರೀಸೆಂಟ್ ಹಾಗಿ ನೋಡಿದೆ
ಆ ಮೂವಿ ಹೆಂಗ್ ನಿೆಂಗಗೆ ನೆನಪುಡ್ತೀಯ ಆ ಮೂವಿ ಹೆಸರು ನೆನ್ಪಿಟ್ಟ ನೆನಪು ಇಲ್ಲಾಂದ್ರೆ ಅಂದ್ರೆ
ಹಾಗೆ ಕಣ ಹೇಳಣ್ಣ
ಯಾವ್ದ ಕೇಳಿ ನೋಡಿ ಏನ್ಿದ್ದಿನ ನೋಡತ
ಹಾ ಕೇಳಿ ಕೇಳಿ ನೋಡಿದ್ದೆ ನಾನು ಕನ್ನಡದಲ್ಲಿ
ಜಾಸ್ತಿ ಮೂವಿ ನೋಡಲ್ಲ ನಮ್ಮ್ ದೋಸರು ಹೇಳ್ತ ಹೇಳ್ತಾರ ಅದಕ್ಕೆೇ ಆಗಿ
ಅದೇ ಕೇಟಿ ನೋಡಿದ್ದ ನಣ ಏನ ಅ ಯಾವ್ದ ತೆಜಿ ಅಂದ್ರ ಅಲ್ಲ ಅದ ಇನ್ನುೂ ನೋಡಿಲ್ಲ
ಹ
ಮನ್ನ ನೀವ್ ನೋಡಲ್ವಾ ಅಮ್ಮವಿ ಏನಾದ್ರ.
ಏನಿಲ್ಲಲ್ಲ ಕನ್ನಡ ಮೂವಿ ಆವಾಗ ಮನ್ಸವರ್ ಇಲ್ಲ ಅಂದ್ರೆ ಗಾಳಿ ಪಾಠ ನೈಂಟಿ ನೈನ್ ಅಂತ ಎಲ್ಲ ನೋಡ್ತಿರ್ತೀವಿ ಲವ್ ಸ್ಟೋರಿ ಮೂವಿಗಳು.
ಹ್ಮಾ.
ಹಾ ಇಥಲ್ಲ ಹೋಗಬಟ್ರೆ ಹೊಸ ಹೊಸವಬಾರ ಎಲ್ಲಾ ನೋಡಕ್ ಆಗಲ್ಲ.
ಎಂತ ನೋಡೋಣ ಯಾವ್ದಂದ್ರೆ ಹ ಯಾವದ ವಿಕ್ರಮ್ ತಿತ್ತೋಣ ವಿಕ್ರಮ್ ಅಂತೇಳಿ.
ಇ್ರ ಬಗ್ಗೆ ಯ್ದ ಪತದು.
ಅದು ಈ ತರ ಕಾಂಪಿಟೇಟಿವ್ ಲೈಫ್ ಬಗ್ ಏನದು.
ಯಾವ್ದಪ್ಪಾ ವಿಕ್ರಮ
ಅಬಧನ್ಯವಾದ
ಏ ಇಲ್ಲ ಇಲ್ಲ ನಾನ್ ನೋಡಿಲ್ಲ ನಾ ನೋಡಿದ್ರ ಓದಕ್ಕೆ ಸಂಬಂಧಪಟ್ಟದ್ದಂದ್ರೆ ಟ್ವಲ್ ಪ ಮಾತ್ರ ನೋಡಿದ್ದೀನಿ
ಅದು ಬೆೆಸ್ಟ್ ಮೂವಿಯಾನ
ಇಂಡ ಇಂಡಿಯನ್ ನಂಬರ್ ಒ ಬೆಸ್ಟ್ ಮೂವಿ ಆದು ಹ ಯಾವಪ್ಪ ವಿಕ್ರಮ್
ವಿಕ್ರಮ್ ತೆಲುಗು ಮೂವಿ ಅಂತಿ ಅಣ ಅದ ಕನ್ನಡ ಡಬ್ಬ ಅ ಅಂದ್ರೆ ಇವ ಬಲ್ಕಲ್ ಗೊತ್ತಲ್ಲ ನ ಆ ಫಿಲಮ್ ಇರ ಮಾಡಿ ರಬ
ಹೌದ ಅವಿಕ್ರಮ ಅಂತ ಚೆನ್ನಾಗದ
ಹಾ ಚಲೋ ಅಣ ಅದಣ ಎ ನೋ ಬದಲುವಂಡ ದು ಅದು ನೋಡೋಣ ಗೊತ್ತಾಗತ್ತೆ
ಪಾ ಹೌದದು್ ಪಡೆದ್ರೆ ಈ ಪೊಲಸ್ ಪೊಲೀಸ್ ಇನ್ವೆಸ್ಟಗೇಷನ್ ಮತ್ತೆಓದ ಸಂಬಂಧಪಟ್ಟಾದ್ರೆ ನಮಗೆಲ್ಪ್ ಆಗೆಂದ್ರೆ ಯಾವದಾದ್ರು ಹೇಳ ನೋಡ್ತೀ ಬಟ್ ನಮ್
ಇಲ್ಲ ನ ಎಲ್ಪ್ಪನಕ ಏನ ಮೋಟಿವೇಶನ್ ಸಿಗತ ಬರಿಂದ ಹ್ಮ್ ವಿಕ್ರಮ್ ವಿಕ್ರಮ್ ಅಂತ ಬೇಕಾದ್ರ ನಿಮ್ಗೆ ಇದು ನಾನು ಲಿಂಕ್ ಆಗ್ತೇನ ಬೇಕಾದ್ರ ವಾಟ್ಸಪ ಅಲ್ಲಿ
ನಡ್ತಿ ಯಾಕಂದ ನ ಓದಿ್ಂದ ಬಿದ್ರ ನಾ ಓದ್ ಬಿಟ್ಟ್ರ ನೋಡ್ತೇಿ ಬೇಸ ಬಂದಾಗ
ಹ್ಮ ಅಂದ್ರೆ ಇದು ಸ್ವಲ್ಪ ಒಂದ್ಸರ ಮೋಟಿವೇೇಶನ್ ಇದೆ ಸ್ವಲ್ಪ ಫ್ಯಾಮಿಲಿ ಬಗ್ಗೆನ ಇದೆ
ಹಾ ಇರ್ಬೇಕಿ ಇರ್ಬೇಕುಕ್ ಅಂತ ನೋಡ್ತಿರ್ಬೇಕು ಹಿಂಗಗೆ್ರಡ ಆಂಧ್ರಂತಾ
ಹೌದು ಹೌದೌದು ಹಾ ಸ್ವಲ್ಪ ಬೇಸರ ಆಗತ್ತಲ್ಲ ಅವಾಗ ಹಾ ಹೌದು
ಮೂವಿ ನೋಡ್ಬಾರದ ಮತ್ತೆ ರೀಲ್ಸ್ ನೋಡಿದೆ ಯ ನೋಡಿದೆ ಅಂತ
ಹಾ
ಎಲ್ಲ ನಮ್ಗೆ ನಮ್ ಬೇಕಾಗಿರುವಂತದ ನೋಡ್ಿಂತ ಆರಾಮಸರ್ ಇರ್ಬಹದುವು
ಹ್ಮಣ
ತಕರ ಮತ್ತೆ ಅವ ಚೆನ್ನಾಗಪ್ಪ ಮೂವಿ,
ಹಾ, ಒಂದಿಷ್ಟು ನೋಡಿದ ಅಣ್ಣ ನನ್ಗೂ ಹೆಸರುನೆನಪಿಲ್ಲಾ.
ಹೌದಾ, ಇದು ಇವು ಗಾಳಿಪಟ ನೋಡ್ದಿಯಲ್ಲ.
ಹಾ, ಕನ್ನಡದಲ್ಲಿ
ಗಾಳಿ ಪುಟ ಮುಂಗೂರು ಮಳೆ, ಮತ್ತೆ ನೈಂಟಿ ನೈನ್ ನೋಡಿದಲ್ಲಾ..
ಹಾ, ಅಣ್ಣ ನೋಡಿದ್ದೇನೆ ಅವೆಲ್ಲ.
ಹಾ್, ನಾವ ಅವಾಗ ಬಿಟ್ಟನವು ನೋಡಿವಿ, ಅಷ್ಟೇ ನೋಡಿವಿ ಯಾಕಂತ ಜಾಸ್ತಿ ನೋಡಲ್ಲ ಮೂವಿಗಳು.
ಹಾ, ಹಾ,,
ಹ್ಮ್,
ಹೌ ಚೆನ್ನಾಗ ಆವಣ್ಣ ಫಿಲಂ.
ಗಾಳಿಪಟ ಎಂಟನೇ ಮೂರೇ ನೋಡಿನಪ ಜಾಸ್ತಿ.,
ಹೌದಣ್ಣ.
ಮೂವಿ ನೋಡಲ್ಲ ಜಾಸ್ತಿ ಫೋನ್ ಆದ್ರೆ ಬರೇ ಜಾಸ್ತಿ ಇದು ಮಾಡಲ್ಲ.
ಹೌದಾ.. ಅಂದ್ರೆ ಸುಮ್ಮನೆ ಅ ನೆಸೆಸರಿಯಾಗಿ ಯೂಸ್ ಮಾಡಲ್ಲ ಫೋನ್.
ಹ್ಮ್, ಬೇಕಾದ್ರೆ ಸ್ವಲ್ಪದೊಂದ ಬಾರಿ ವಾಟ್ಸಾಪ್ ಯೂಸ್ ಮಾಡ್ತೀವಿ.
ಹ್ಮ್, ಇನ್ಸ್ಟಾಗ್ರಾಮು ಅದು. ಹ್ಮ್, ಹಾ
ಅದ ಬಿಟ್ರೆ ಮತ್ತೇನಿಲ್ಲ.
ಹಾ, ಹೌದಾ ಹ ಓಕೆ., ಮತ್ತಣ ಎಲ್ಲಿಯ ಹಾಸ್ಟೆಲ್ಲ್ಲ ಇದ್ದೀರಾ ಇವಾಗ.
ಹ್ಮ್, ಆಸ್ಟಲಲ್ಲಿ.
ಹ್ಮ್, ಹ್ಮ್ ಮತ್ತೆ ಕಾಲೇಜನ ಡೈಲಿ ಹೋಗತೀರಾ ಎಲ್ಲ.
ಪ್ರೈವೇಟ್ ಎಲ್ಲ ನಾವು ವರ್ಷಕ್ಕೊಂದ್ ಸಲ ಹೋಗ್ತೀವಿ.
ವರ್ಷಕ್ಕೆ ಒಂದಂದ್ರೆ ಎಕ್ಸಾಮ್.,
ಹಾ, ಡೈರೆಕ್ಟ್ ಎಕ್ಸಾಮ್,
ಎಕ್ಸಾಮ ಮತ್ತೆ ಅಡ್ಮಿಷನ್,
ಹಾ, ಅಡ್ಮಿಷನ್ಕ್ ಎಕ್ಸಾಮ್ ಹದ್ಬಿಟ್ಟರು ಮತ್ತೆ ಏನೆಲ್ಲ.
ಹೌದಾ, ನಿಮ್ ಕಾಲೇಜ ಹೆಸರನು.
ಪ್ರಾರ್ಥನಾ ಪದವಿ ಪೂರ್ವ ಕಾಲೇಜು. ಪೂರ್ವ ಮಹಾವಿದ್ಯಾಲಯ. ಪ್ರಾರ್ಥನಾ ಪದವಿ ಪೂರ್ವ ಮಹಾವಿದ್ಯಾಲಯ. ವಿದ್ಯಾಲಯ.,
ಅಂದ್ರೆ ಡಿಗ್ರಿ ಅಷ್ಟನ ಇರದ ಅದಾ.
ಹಾ ಡಿಗ್ರಿ ಅಂದ್ರೆ ಪಿ, ಯು, ಸಿ ಡಿಗ್ರಿ ಎಡ್ಡು ಇರೋದು.
ಹ, ಹಾ,,, ಮತ್ತೆ ಮುಂದೆ ಏನ್ ಮಾಡ್ಕೊಂಡ್ ಮಾಡಿದರಿ ಇವಾಗ ಬಗನ ಡಿಗ್ರಿ ಕಂಪ್ಲೀಟ್ ಆಯ್ತು ಅಂದ್ರ.
ಮುಂದೆನೆಲ್ಲಪ್ಪ ಡಿಗ್ರ ಅನಕೇನ ಮುಂದೆಮುಗಿಸಿದ್ರ ಸಾಕಾನಂಗ ಆಗದಾ. ಇದು ಮುಗದಬಿಟ್ರ ಆರಾಮ ಸರಿ ಇಲ್ಲೇನ ಒಂದಲ್ಲಿ ಬಿಜಾಪುರ್ ಅಂತ ಬೆಂಗಳೂರುಲ್ಲಿ ಆರಾಮ್ಸರಿ ಯಾವದಾದರೂ ಒಂದು ಅ ಟ್ರೈ ಮಾಡಿಕೊಂತ ಹೋಗೋದು ಅಲ್ಲೇ ಕೆಲ್ಸ ಮಾಡ್ಕ ಅಂತ ಹೊದಕೆಂತ ಕಣ ಚಡಿ ಮಾಡ್ಕೊಂಡಂತ ತಗೋದತ್ತ ಮೇನಿಲ್ಲ ಅಂದ್ರೆ ನಾ ಇನ್ನೊಂದು ಹ ಡಿಗ್ರಿ ಕಂಪ್ಲೀಟ್ ಆಗೋದು ಆ ಆಗಸ್ಟ್ ಅಷ್ಟಲ್ಲಿ ಒಂದು ಯಾವದಾದ್ರು ಚೆನ್ನಾಗಿ ಒದಗಸಿದರು ಉಪರ ಕುಚ್ ಮುಬಡ ತರಲ
ಹಾ
ಅದು ಮಾಡ್ಕಿದ ಮೇಲೆ ಕೆಲವೊಂದು ಅದ ದುಡ್ಡ ಆಗ್ತಾರ ಅಂತಲ್ಲ ಅದಕ್ಕೆ
ಹೌದೌದು
ತರ ಅದ್ರೇಲೆ ಜವನ ನಸ ಹೋಗೋದು ಆರಾಮ್ ಸರಿ ಮತ್ತೆ ಇವನದ ಏನ್ ಬರ್ತ್ತ ಹೌದು ಅದನ್ನ ನೆಲ್ಪ ಆಗುತ್ತಲ್ಲ ಹೌದದು
ಹೌದ ಆಗುತ್ತೆ
ಬತ ಕೆಲಮ
ನೀ ಫ್ರೀ ಕೋಚಿಂಗ್ ಅಂತ ಅಂದ್ರಲ್ಲ ಅದು ಫ್ರೀ ಅಲ್ಲ ಕೋಚಿಂಗ್ ಸೆಂಟರ್ ಅಲ್ಲಿ
ಅದು ಪ್ರಿಯ ಕೋಚಿಂಗನಾ ಅಲ್ಲ ನಿ ಡಪ್ನ್ ಕೊಡ್ತ ಎಕ್ಸಾಮ್ ಪಾಸ್ ಅಂದ್ರೆ ಕೋಚಿಂಗ್ ಆದ್ರೂ ಹೋಗಬಹದು
ಹ್ಮ
ನೀನ್ ಕೋಚಿಂಗ್ ಹೊಲಿ ಅಂತಂದ್ರೆ ನಿನ್ ಅಮೌಂಟ್ ಆತಾರ ಅವ್ರು ಅಂದ್ರೆ ಹೋಗೋಬ ಬಿಡ್ ನೀನು ಅದು ಹೋಗೋದ ಓ ಅದು ವಾದ ಅಂದ್ರ ರೊಕ್ಕ ಹಾಕ್ತಾರ ಬಟ್ ನ ತಿ ಮಟ್ಟಿಗೆ ಅಂದ್ರೆ ಆ ವಾದನ ಹಾಕ್ತಾರ ಹೋಲ್ಕ ಹಾಕ್ತಾರ ಅನ್ ಸ್ಲ್ಪ
ಹ್ಮ ಹಾ
ಆರಾಮ್ ಸರಿ ತಿಳ ಒಂದು ದು ಸಾವಿ ರಪಾಯ ನ ಹಾಕ್ತಾರ ಅವ್ರರ ಆರ್ ದಿನ ಆಗ್ತಾರ
ಒಟ್ಟ ಆರು ತಿಂಗಗಳು ಅಷ್ಟೇ ಹಾಕೋದು
ಆ ಆರ್ ತಿಗಳು ಆಗ್ತಾರೆ ಆಯದು ಹ ಐದು ಸಾವರ ಆ ಸಾವರ ಹಂಗ್ ಥರ ಆಗ್ತ ಅವರು ಪಸ್ ಆದ್ರೆ ಹಾ ಮೂ ಅವಸರ ಏನೆಲ್ಲ ಒಂದು ಆರಾಮ್ ಸರಿ ಒಂದು ಐದಾರು ತಿಂಗಳ ಬ ಜಾಸ್ತಿ ಅಂದ್ರೆ ರೂಮ್ ಬಾಟಿಗೆ ಕಡಿಮೆದಲ್ಲಿ ಹೋಗಾಗ ಮತ್ತೆ ಆ ಎರ ಸಾವರ ಪ್ದೂಮ ಸಾಲ
ಅಂದ್ರೆ ಕೋಚಿಂಗ್ ಅಷ್ಟೇ ಫ್ರೀ ಎಲ್ಲ ರೂಮ್ ಎಲ್ಲ ನಿಮ ಕಡೆ
ಅಲ್ಲ ಎಲ್ಲರರು ಕಡೆ ಮೋ ಆಲ್ಮೋಟ್ ನ
ಅಂದ್ರೆ ಕೋಿಂಗ ್ರೀ ಅಂದ್ಮೇಲೆ ಅವ್ರದ್ದೇ ಅವ್ರ ತೊರ್ಬೇಕು ಕಲ
ಎಲ್ಲಾ ಡವರ್ ಇರುತ್ತ ಬಟ್ ಅಂದ್ರೆ ಆಲ್ಮೋಸ್ಟ್ ಎಲ್ರು ಕೋಚಿಂಗ್ ಹೋಗ್ತಾರೆ ಕೆಲ ಕೆಲ ಅಂದ್ರೆ ಅಕೌಂಟ ಬಳುತ್ತ ಆಟೋಮೆಟಿಕ್ಗಿ ಹಾಕೊಂಡ ಬಳ್ತರಕ್ಕ
ಹೌದಾ ಹ
ಹೋಗನ್ ಹೋಗ ಬಿಡನ್ ಬಿಡ ಅಮೌಂಟ್ ಆದ್ರೆ ಇಮ್ ಬಿಡ್ತಾವ
ಈ ಬಿಜಾಪುರಲ್ಲೆಲ್ಲ ತರ ಇರಲ್ಲಲ್ಲ
ಇಲ್ಲ ಹೌದು ಅವರೇ ಗೌರ್ಮೆಂಟ್ ಅವರು ಒಂದ ಎಕ್ಸಾಮ್ ನಡೆಸ್ತಾರೆ
ಹ್ಮ ಅಲ್ಲ ಬಿಟ್ರೆ ಅದೇ ಬೆಂಗ್ಳೂರ್ ಬಿಡ್ತಾರ ಇಲ್ಲ ಅಂದ್ರೆ ಧಾರ್ವಾಡ್ ಬಿಡ್ತಾರೆ ಎರಡ್ ಎರಡ್ ತಾವಲ್ ಅಷ್ಟೇ ಕೇಳಿದೇವಣ್ಣ ನಾಾನಾದ್ರೂ ಹ
ಹಾ ಅಂತಲ್ಲಿ ಬಿಜಯಪುರ ಬಾಳ್ ಬಡೇ ಅಿಸ್ತದೆ ಯಾಕಂದ್ರ ನಾವು ಇಲ್ಲ ನೋಡಿದ
ಹ್ಮ್ ನಾವವು ನೋಡಿಲ್ಲಣ
ಪ್ಪ
ಹೌದಾ
ಹ್ಮ್ಮ್. ತಪ ಅಷ್ಟು ಗೊತ್ತಿಲ್ಲ ನಗೆ ಡಿಗ್ರಗ ಮಲೆ ಎಕ್್ರ್ತ ಗೊತ್ತ
ಹದಣ
ರಿ ಕೋಚಿಂಗ ಮಾಡಕ ಬಾ ಆಂಗ್ಲ ಅದ.
ಹ್ಮ.
ಮೀನು ಒಂದಷ್ಟುೊಕ್ಕ ಬಡ್ತಾವ ಅಲ್ಲಲ್ಪಡ್ತಾವವು.
ಹ್ಮ್ ಹ್ಮ್.
ಮತ್ತೆ ಇವನ ಅ ಪಾಸಗ ಒಂದಂದು ಆರು ತಿ ಬಿಟ್ಟಿಗೆ ಸ್ ಇವನ ಬಿಡ್ತಾವ ಅಂತಲ್ಲ.
ಕಚಿಂಗ್ ಕಲ್ತಿಂದ ವರಕ ಕೊೂಡಾಲಣ್ಣ.
ಇಲ್ಲ ಅದನ್ನ ಕೊಡ್ತಿರಬದು ಅ ನನಷ್ಟ ಗೊತ್ತಿಲ್ಲ ಬಟ್ ಡ ಬರುವಂತ ಬರ್ತಾ ಅನಿಸ್ತದ ಕೋಚಿ ನಿಮ ತೊಂದ್ರ ಅಂತೋಲಿಕ ಬರ್ತಿರ್ಬೋ ಅನ್ ಅಷ್ಟ ಗೊತ್ತಿಲ್ಲ
ಹೌದಾ
ಹ್ಮ್ ನಮ್ಮ ಮಾಮ ಕೇಳಿದ ಆತ ಹೋಗಿದ್ಲಾ ಬಟ್ ಮನೇಲಿ ಇದ್ನಲ್ಲ ಆತ್ಗ ತಿಂಗಳಳ ಆರ್ ಸಾವಿರ ರೂಪಾಯಿ ಬರುತ್ತಪ್ಪ ಅಂತ ಹೇಳಿದ
ಹೌದಾ ಮತ್ತೆ ಹಾಸ್ಲಲ್ಲಿ ಚಿಕನ್ ಅದೇನ ಕೊಡ್ತಾರ
ಹ ಅಷ್ಟರಲ್ಲಿ ಕೊಡ್ತಾರಣ ವಾರದಲ್ಲಿ ತಿಂಗಳಲ್ಲಿ ಎರಡು ದಿನ ಎರಡು ಸಲ
ತಿಂಲ್ಲಿ ಆಡ್ಸಲ್ಲಲ್ಲ
ಹ್ಮ್ ಹದ್ೈದು ದಿನ ಒಂದು ಹದಿನೆಂದು ದಿನಕೊನ್ಸಲ
ಹಗೆ ಕಣ
ಮತ್ತೆ ಹೆಂಗ ಕೊಡ್ಬೇಕ
ಅಂದ್ರೆ ನಿಮ ಸ ಇದು ಸಮಾಚಾರ ನಲೆಕ್ಕ ಅವ್ರ ಹೆಸರು ಗೊತ್ತಾ
ಹಾ ಇಲ್ಲ ನಮ ಸ ಾಪಿಸಿದಾಗ ಅವ ಅಕ ಸುಲ ಮಕ್ಕಳಾರ ಯಾರ ಭೇಟಿನ ಕೂಡಲ್ಲ ಮಾಡ್ ಕೊಡಲ್ಲ ಯಾರ
ಕಡನೆಲ್ಲ
ಹ ಅಗ್ಲೆಲ್ಲಾ ಕೆಟ್ಟೋಗ ಬಿಟ್ಟದಪ್ಪ ಅದ್ರದ್ದನ್ ನಡತಿ
ಅಲ್ಲ ನಾ ಸಮಾಜ ಕಲ್ಯಾಣಿ ಎಲ್ಲ ಕಾಪಿಸಸರ್ ಇರ್ತಾರಲ್ಲ
ಹ ಅವ್ರು ಸುಳ್ಯ ಮಕ್ಕಳಪ್ಪಾ ಎಲ್ಲ ಸರಿಯಲ್ಲ ಅವರೆಲ್ಲ ಅವ್ರ ರ್ಸರ್ ಗತ್ತಿರ್ಲಗೆ
ಅಲ್ಲ ನಾವ್ ಕೇಳಿದಿವವಿ ಅಲ್ಲ ಎರಡು ಕಡೆನ ಕೆಲ್ಸ ಮಾಡ್ತಾರ ಅವ್ರ ಅಂತಂದ್ರ ಆದ್ರೆ ನಿಮ ಹ್ಮ ನಿಮ್ ತಾಲೂಕಲ್ಲಿ ಈ ತಾಲ್ಲೂಕ ಇದೆ ಎರಡ ತಾವಲಿಿ
ಗೊತ್ತಿಲ್ಲ ಅಷ್ಟು ತಿಳ್ಕೊಂಡಿಲ್ಲ ಮರ್ ಅವರೇ ಸರ್ ಏನ್ ಕೆಲ್ಸಾವ ಮಾಡ ಮಂದ್ಡ್ತೀ ಅವ್ರೇನ್ ಸರಿಯ ಪಯನ್ಪತ್ತನವು
ಹ ಅದೇ ಬೆಟರ್
ಹ್ಮ್ಕಲ್ಲ ಇಲ್ಲಿ ನೋಡಪ್ಪಾ ಬರೇ ಏನಲ್ಲಾ ಅಡಿಗೆ ಸಾರ್ರ ಅ ಸುಮಾರು ಮಾಡ್ತಾರ ಇದೇ ಬದನಕಾಯ ತತ್ತಿ ಬಾಳಣ ಕೊಡ ಹ ಅವನು ಬಂದಗ್ಯವ
ಅದನ್ನ ಬಂದಣ
ಹ್ಮ್ ಅದು ಈಗ ಬೇರೆ ಅಷ್ಟಲಕ್ ನೋಡ್ಬೇಕಾದ್ರಣ ಡೈಲಿ ತತ್ ಒಂದ್ತ್ತನ್ನು ಕೊಡ್ತಾರ ಒಂದ್ ಬಾಳೆನ ಕೊಡ್ತಾರ ಒಂದದ್ರ ಒಂದ ಬಾಳೆನು ದಿನ. ಇ ಓಟ ಹಬೇಕಂದ್ರೆ ಆಯ್ತರ ಅಂತ ಒಂದು ಸ್ಪ್ ಸ್ಪೆಷಲ್ ಆಗಿ ದೋಸೆ ಏನ್ ಮಾಡ್ತಾರೆ. ಪೂರಿ ಏನ್ ಮಾಡ್ತಾರ ಇಡ್ಲಿ ಏನ್ ಮಾಡ್ತಾರ ಮೂರರೆ ಒಂದ್ ಮಾಡ್ತಾರ.
ಹಾ ಹಾ.
ತಂದ್ರೆ ಕಾಳು ಕಾಳ ಕಾಳಪಲ್ಲ್ಲಯ. ಆಲೂಗಡ್ಡಿ ಬದನಕಾಯಿ. ಹೂಕೋಸು.
ಹ್ಮ ಹ
ತರ ಎಲ್ಲ ಮಾಡ್ತಾರೆ. ಬೇರೆ ಹಾಸ್ಟೆಲ್ ಎಲ್ಲಾ ಚೆನ್ನಾಗ ಅವ ಪಾ ಇಲ್ಲಿ ಎಸ್ ಟಿ ಎಸ್ ಸಿ ಹಾಸ್ಟೆಲ್ ಅಂತನು ಒಂದಾದ ಇಲ್ಲಿ ಅಂದ್ರೆ ಡಿಗ್ರಿ ಹಾಸ್ಟೆಲ್ ಬಾಜು ಒಂದಾದ ಪಿಯುಸಿ ಹಾಸ್ಟೆಲ್ ಒಂದ ಬಾಜು ಒ ಎಡ್ಡು ಬಡ್ಡು ಅಣ್ತಮ್ಮಂದಿರ್ ಇದ್ದಂಗಅವ.
ಹೌದಾ.
ಪಿ ಯು ಸಿ ಹಾಸ್ಟೆಲ್ ಚೆನ್ನಾಗಿ ಕೊಡ್ತಾರ ಡಿಗ್ರಿ ಹಾಸ್ಟೆಲ್ದಾಗ ಚೆನ್ನಾಗಿ ಯಾಕಂತಂದ್ರ ಇದ್ರ ಜಾಸ್ತಿ ತಿನ್ನೋರು ಯಾರ.
ಇದು ನನ್ ಫೋನ ಅಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಆಗ್ತನಾ ಇಡ್ಲೆ.
ಹಾ ಸರಿ ಸರಿಯಣ್ಣ ಸರಿ ಸರಿಯಣ್ಣ.